ಹಲೋ
ಹಾ
ಹಾ ಈಗ ಹೆಂಗ ಬತ್ತು ಹಾ ಹ
ಗೊತ್ತಲ್ಲಮ್ಮದು
ಈ ಅವ್ವ ಆರ್ತೀನಿ ಸತ್ಯ ಆರ್ತನಿ ಆತಿ ಹಲೋ
ನಾ ಇನ್ ಬದಕಿನೀ
ಅದು
ಹ
ಹಾ ಊಟ ಆಯ್ತಾನು
ಆಯ್ಕೆ ಸಾತ್ಯ ಅತಳ ನ ಬದುಕಿನಿ
ಆ ಕ ಗತ
ಹದಾ ಏನ್
ಹ್ಮ ಹಲೋ
ಯತ್ತು ಹಾ
ಏನ ನಿಂದು
ಹಲೋ ಆಯ್ಕಿ ಏನ್ಲ್ತ್ತವಶವೀತಿ
ಅಕಿ ಹಂಗೆ ಅಂತಲಾ ವಟ್ ವಟ್
ಅಯ್ಯ ಆಯ್ತಾಳ ಇಡ್ಲಿ ಏನ್ ಅಂದಡವ
ಹಲೋ ಕೈ ಕುಡಿ ಬೇಡಾ
ಆ
ಹಲೋ ನಿ ನಡುವ ಕೈ ಬಿಡಬೇಡ
ನಡುವ ಕೈ ಬಿಡಬೇಡಾ ಹಲೋ
ನೀ ಕುಡ್ತೀವಿ ನಡುುವ ಅದು ಕೊಟ್ಟಿಲ್ತಯ
ಹ ನೋಡ ಹ ಮತ್ತಡಲ್ಲ
ನೀ ಕುಡ್ತಿ ಕೈ ಅನ್ನ ಯಂದ ಕೈ ಕೊ
ಹ ಕೂಡಡು
ಮಾತದೊನ್ ಆ ಹಲೋ ಏನೀಗ ಎಟ್ಟ ತನ ಮಾತಾಡುವ
ಮಾತಡಿದೆ ಹಲೋ
ಬತ ಆ
ದಾಂಡ್ಯಾ ಯಾಡ ಮುಂಜಾನ ಹಿಡ್ದು ಈಗ ಆಗ್ಯದ ನೀನ್ ತಗದ
ಏನಗದ
ನಿನ್ನೆ ಚಾಲೋ ಮಾಡ್ ಮಾಡ್ ಮಾಡ್ ಮಾಡ ಮಾಡಾರ್ ಮಾಡಾ ಮಾಡ ಆತು
ಅಕಿ ಯಾಕ ಹಂಗಲ್ಲ ಗತ್ತಳ ನೀ ಯಾಕ್ ಹಿಂಗಲ್ಲತ್ತ ನಾನು ಸಾಯಿಸಬಿಡ್ರಿ ಇಬ್ಬರು ಆಕಿ ಏನಂತಳ ಅಂದಿ ಸತ್ತ ಸದಿ ಅದಾಳ
ಹ ಆಗಲ್ಲ ನೀವು ಏನು ಅನಬೇಡ ಆಯ್ತು
ಅದ ಯಾಕ್ ಹಂಗಾತಾಳ
ಹಂಗೆ ಆತ್ತಳ ಅಕಿನ ಮೊಬೈಲ್ ಓಪನ್ ಮಾಡಿ ಕೊಡಲಗಿದ ಅದ ಕಲ್ಲಿ ಹಂಗಲ್ಲಗತ್ತ ಹಾ
ಯಾರೀ ಓಬನ್ ಮಾಡತಲ್ ಯಾರ್ ಹುಡುಗ್ ಮಾತಾಡ್ತಳ ನಾನೇ ಹತ್ಸಕ್ಕಿನೇ ನಾನೇ ಎಲ್ಲರಿಗ
ಹಾ ವನ್ ಮಿನಿಟ್ ವನ್ ಮಿನಿಟಾ ಹಸಬೇಡ ಒಂದು ಮಂಟಾ ಅವರು ಕಾಲ್ ಮಾಡಬೇಕು ಆಪ್ಷನ್ ಬರ್ತದೆ ನಿಗೆ ಹ
ನಾ ಮಾಡ್ಬೇಕಕ್ು ಮತ್ತ್ ನೀ ಯಾಕೆ ಮಾಡ್ರಿ
ಯಾರ್ ದಿನ ಬಿಟ್ಟಲ್ಲ ಬರ್ತ ಅ ಇತ್ತು ಶನಿವಾರ ಸುಟ್ಟಿ ಇರ್ತ ಯ್ತರ ಸುಟ್ಟಿ ಇರ್ತ ಇವತ್ತ
ನಾ ನೀವ್ ಚಾಂದ ಮಾತಾಡ್ಲಿ ಏಟೇ ಬಿಡ್ತ ನೋಣ
ಹಲೋ ಹಲೋ ಏನ್ ನಡ ಹ
ಬಾಂಡತ್ತಕ್ಕ
ಆರಾಮಿದೆ ತಿಕ್ಕಾಗ್ದ ಅನಿಕ
ಹ
ಏನು
ಹ
ಏನಾಯ್ತು ಹಲೋ
ಹ್ಮ್ ಎಲ್ಲಿ ನಿಮ್ ತಂಗಿಗೆ ಎಲ್ಲಿ ಬಿಟ್ ಬನ್ನಿ
ಹಾ
ಹ ಏುವ
ಅಶ್ವತಿ ಅಲ್ಲ ಹೊದಲು
ಹಾಕಿ ಮನ್ಯಾಗ ನಾ ಊರ್ ಪಿಟರ
ವಿಟ್ಟದಾವಡ
ಹ್ಮ ಬ್ರಮ ಕಲಟ ತೌಡೆ ಹ ಹಾ
ಮಾತಾಡಡ್
ಯಾರು ಕೂಡ
ಆಾ ತನ್ನಿ ಜೋಡಿ
ಏ ಬ್ಯಾಡ ಆಕೆ ಬಯಿ ಬ್ಯಾಡದಯ್ರಗ
ಹ
ಹಲೋ ಬೇಯದ್ದ ಏನ್ ಇರ್ಸ್ಬಾರ್ದವು ಸುಮ್ಮ ಬೇಡ
ಪೈಲ ಸಹಿತ ಹಲೋ ಏ ಮಾಡ್ತೀನಿ ರಾಪ್ಪನ ಅಂದ್ರೂ ಬುದ್ಧಿ ಬಾಗ್ತ